ಹಲೋ
ಏನ್ ಮಾಡ್ತಿದ್ದೀಯಾ.
ಏನಿಲ್ಲ ನೀನು.
ಏನಿಲ್ಲಪ್ಪಾ ಸುಮ್ಮ್ನೆ ಇದ್ವಿ ಊಟ ಆಯ್ತಾ.
ಹ್ಮ್ ಆಯ್ತು ನಿಮ್ದು.
ಹ್ಮ್ ಆಯ್ತು ಏನ್ ತಿಂದೆ.
ಹ ಅನ್ನ ಸಾಂಬರ್ ಚಪಾತಿ ನೀನು.
ಅನ್ನ ಸಾಂಬಾರನಬ್ಬಾ.
ಹ್ಮ್ ಹ್ಮ್ ಮತ್ತೆ ಚೆನ್ನಾಗಿತ್ತಾ.
ಹ್ಮ್ ಚೆನ್ನಾಗಿತಿ ಏನ್ ಬರೀ ಅನ್ನ ತಿಂದು ತಿಂದು ಚಪಾತಿ ಕೊಲ್ಲ ಏನಿಲ್ಲ. ಆರೋಗ್ಯ ಎಲ್ಲ ಕೆಟ್ಟ ಹೋಗ್ತಿದೆ ಅದ್ರಲ್ ಬರ ಇವಾಗ ಜಾಸ್ತಿ ಮೊಬೈಲ್ ನೋಡ್ತಿದ್ವಾ. ತಲೆ ನೋತಿದೆ
ಹಣ್ಣ್ಗಳೆಲ್ಲ ತಿನ್ಬೇಕು ಇವಾಗ ಅನ್ನ ತಿಂದ್ೂನು ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಷ್ಟು
ಹ್ಮ ಹಾ ತಿಂತೀನಿ ಹಣ್ಣು ತಿಂತೀನಿ ಮೊಟ್ಟೆ ತಗೊ ಬಂದ್ ತಿಂತೀವಿ ಆಚೆಯಿಂದ
ಹ್ಮ್
ಅಯ್ಯೋ ಎಷ್ಟ ದಿಂದ್ರು ಅಷ್ಟೇ ಇಲ್ ಈಗ ಹಾಸ್ಟೆಲ್ ಅಲ್ಲಿ ಬೇರೆ ಇದ್ದೀವಲ್ಲ ನಾನು ನಾವ್ ಹಾಸ್ಟೆಲ್ಲ್ ಇರೋದು
ಹಾ ಹಾ
ಬಾರಿ ಅನ್ನ ಕೊಡ್ತಾರ ಅದ್ರಿಂದ ಏನ್ ಉಪಯೋಗ ಹೇಳ್ರಿ ಹಣ್ಣು ಹಂಪಲ್ಗಳು ಇಲ್ಲಾ ತರಕಾರಿ ಮೊಟ್ಟೆ ಹಾಲು ಕುಡಿಬೇಕು ಮೊಟ್ಟೆ ತಿನ್ಬೇಕು
ಅಷ್ಟೇ ಇವಾಗ ಅವ್ರರು ಕೊಟ್ಟಿಲ್ಲ ಅಂದ್ರೆ ನೀವೇ ಹೊರ್ಗಡೆಯಿಂದ ತಂದು ನಿಮ್ ಆರೋಗ್ಯ ಬಗ್ಗೆ ನೀವೇ ಕಳಜಿ ತೊಗೋಬೇಕ ಆಗತ್ತಲ್ಲಾ ಇವಾಗ
ಅದೇ ಅದೇ ಇವಾಗ ಸ್ವಲ್ಪ ಹುಷಾರಿಲ್ಲ ಅಂದ್ರು ಯಾರಿಗು ತಡ್ಕೋಕು ಇಲ್ಲ
ತೀರಲ್ಲ
ಹದ್ರೇ ದೇಹಕ್ ಶಕ್ತಿ ಬೇಕಂದ್ರೆ ಪೌಷ್ಟಿಕಾಂಶ ಇರೋ ಆಹಾರ ತಗೊಂಡ್ರನೇ ಅಲ್ವಾ ನಮ್ ಶಕ್ತಿ ಬರೋದು
ಹಾ ಅದೇ ಬಾದಾಮಿ ಗೋಡಂಬಿ ಅದೆಲ್ಲ ತಿನ್ಬೇಕು ಮತ್ತೆ ಇವಾಗ ಏನಂದ್ರೆ ಮೊಟ್ಟೆ ಜಾಸ್ತಿ ತಿನ್ಬೇಕು
ಹ್ಮ ತಿಂತಾ ಇದ್ದೀನಿ ಮೊಟ್ಟೆ ತಿಂತೀನಿ ಡ್ರೈ ಫ್ರೂಟ್ಸ್ ತಗೋ ಬರ್ಬೇಕು ಡ್ರೈ ಫ್ರೂಟ್ಸ್ ತಿಂತೀನಿ
ಮತ್ತೆ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊ
ಹ್ಮ್ ಆದ್ರಿಂದಾನೇ ತಲೆನೋವು ಕಣ್ಣೆಲ್ಲ ಉರಿತವ ಅದ್ರಲ್ಲೂ ಇವಾಗ
ಎಷ್ಟ್ ಗಂಟೆಗೆ ಎದೆಳ್ತಯಾ ಎಷ್ಟ್ ಗಂಟೆಗೆ ಮಲ್ಕೊತಯಾ
ನಾನ್ ಮಲ್ಗೋದ್ ಹನ್ನೆರಡು ಒಂದ್ ಆಗುತ್ತೆ ಬೆಳಿಗ್ಗೆ ಎಂಟ ಗಂಟೆ ಹಂ ಎದ್ದೋಳ್ತೀನಿ
ಇವಾಗ ಸರಿಯಾಗಿ ನಿದ್ದೇನ ಆಗಲ್ವಲ್ಲ
ಹ್ಮ ಅದ್ರಿಂದನೂ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರು ಅದ್ರಿಂದನೂ ಆರೋಗ್ಯ ಕೆಟ್ಟು ಹೋಗುತ್ತ ತಲೆೆ ನೋವು ಮತ್ತೆ ಏಕಾಗ್ರತೆ ್ರಲ್ಲ ಓದ್ಬೇಕಾರೆ ಬೆಳಿಗ್ಗೆ ಬೆಳಿಗಿನ ಜಾವ ಕಾಲೇಜ್ಗೆ ಹೋಗ್ತಿೀವ ಬೆಳಿಗ್ಗೆ
ಹಾ
ಮಲ್ ಮಲ್ಕೋಳೋದ್ ಲೇಟು ಬೆಳಿಗ್ಗೆ ಮತ್ತೆ ಬೇಗ ಇದ್ದು ಕಾಲೇಜ್ಗೆ ಹೋದ್ರೆ ಓದಕ್ಕ ಆಗಲ್ಲ ತಲೆ ನೋವು ಬರುತ್ತೆ ನಿದ್ದೆ ಕರೆಕ್ಟ್ ಆ ಆಗಿಲ್ಲ ಅಂದ್ರು ಹ್ಮ
ಹಾ ಬೇಗ ಮಲ್ಕೊಂಡು ಬೇಗ ಇದ್ರೆ ಅದು ಒಳ್ಳೇದು
ಹ ಮಾಡ ಪ್ರಯತ್ನ ಪಡ್ತಿದ್ದೀನ್ ಆಕ್ತಲ್ಲ ಯಾಕೋ ರಾತ್ರಿ ಹೊತ್ತರಲ್ಲಿ ನಿದ್ದೆ ಬರ್ತಿಲ್ಲ
ಹ್ಮ್
ಅದ್ರಿಂದನೂ ಸ್ವಲ್ಪ ಕಷ್ಟ ಆಗ್ತಿದೆ
ಇವಾಗ ಒಟ್ಟೆೆಗೆ ಚೆನ್ನಾಗಿ್ ಊಟ ಮಾಡುದ್ರೆ ನಿದ್ದೆ ತನ್ ತನಾಗೆ ಬರುತ್ತೆ
ಹ್ಮ ಊಟ ಒಂದ್ ಬೇರೆ ಚೆನ್ನಾಗಿಲ್ವಲ್ಲ ಇಲ್ಲಿ ನಮ
ಹ್ಮ್ ಅದು ಯೋಗ ಅದೆಲ್ಲಾ ಮಾಡ್ತೀರಾ
ಹಾ ಅವೆಲ್ಲ ಎಲ್ಲೂ ಇಲ್ಲ
ಅದೆಲ್ಲ ಏನುೋ ಯಾವಾಗಾದ್ರೂ ಮಾಡ್ತವಿ ದಿಲ್ಲ ದಿನಾಲ್ ಏನು ಮಾಡಲ್ಲ
ಹ್ಮ್
ಏನು ಇವಾಗ ೇನ್ ನೀಟಾಗಿ ಆರೋಗ್ಯವಾಗಿ ಇತ್ಕೋಬೇಕಂದ್ರೆ ಮಾಡ್ಲೇಬೇಕಲ್ಲ ಎಲ್ಲಾನು
ಹ್ಮ್ ಯೋಗ ವ್ಯಾಯಾಮಗಳು ಮೆಡಿಟೇಶನ್ ಇವೆಲ್ಲಾ ಮಾಡದು್ ಇದ್ರೆ ಮ ಬರೀ ಆರೋಗ್ಯವಾಗಿರೋದಂದ್ರೆ ಬರೀ ದೇಹ ಒಂದು ಆರೋಗ್ಯವಾಗಿ ಇಡ್ಕೊಂಡ್ರೆ ಆಗಲ್ವಲ್ಲ ನಮ್ ಮನ್ಸ್ಸು ಆರೋಗ್ಯವಾಗಿರ್ಬೇಕು
ಹಾ ನೆಮ್ದಿ ಇರ್ಬೇಕು ಯಾವದೇ ಒತ್ತಡ ಇಟ್ಕೋಬಾರ್ದು
ಒತ್ತಡ ಇಟ್ಕೊಂಡ್ರು ಮನಸ್ಸಿಗೆ ಕಷ್ಟ ಆಗುತ್ತೆ ಅವಾಗ್ ನೆಮ್ಮದಿಯಿಂದ ಇರ ಆಗಲ್ಲ ಆದ್ರಿಂದ ತಲೆನೋವು ಸ್ಟ್ರೆಸ್ ತಗೊಂತೀವಿ ಜಾಸ್ತಿ
ಹಾ ರೆಷ್ಟು ತಗೋಬೇಕು
ಹಹ ಚೆನ್ನಾಗ್ ರೆಸ್ಟ್ ಮಾಡಿದ್ರೇನೆ ದೇಹಕ್ಕೂ ಮನ್ಸಗೆಲ್ಲ ಒಳ್ಳೇದು ಹ ಹ್ಮ್ ವಾತಾವರಣರಣ ಚೆನ್ನಾಗಿದ್ರೇನ ಅಲ್ವಾ ನಮ್ಗೂ ಮನ್ಸಿಗೆಲ್ಲಾ ಚೆನ್ನಾಗಿರುತ್ತೆ
ಹ್ಮ್ ಇವಾಗ ಅಲ್ಲೆಲ್ಲಾದ್ೂ ಗಲೀಜೆಲ್ಲ ಹಾಕಿದ್ರೆ ಅದ್ರಿಂದ ಸೊಳ್ಳೆ ಆಗುತ್ತೆ ಸೊಳ್ಳೆಯಿಂದ ಮತ್ತೆ ಮಲೇರಿಯಾ
ಹ್ಮ್ ಅೌದೇ ನಮ್ ಸುತ್ತಮುತ್ತನ ಚೆನ್ನಾಗಿ ಇಡ್ಕೋಬೇಕು ಮತ್ತೆ ಏನಂದ್ರೆ ಆತ ಹೋಗ ಬವಲ್ಲ ಆಚೆ ಹೋಗ್ ಬಂದಾಗೆಲ್ಲ ಕೈ ಕಾಲ ಎಲ್ಲಾ ತೊಳ್ಕೊಂಡ್ ಬರ್ಬೇಕು ಒಳಗಡೆ ಹಂಗೆ ಬದ್ನು ಮಲ್ಕೊಳೋದು ಅದೆಲ್ಲಾ ಧೂಳೆಲ್ಲಾ ಇದಾಗಿರುತ್ತೆ ಆಚೆ ಹೋಗಿ ಬಂದಿರ್ತಿವಲ್ಲಾ ಹಾ ಕೈಗಲ್ಲೆಲ್ಲ ಚೆನ್ನಾಗಿ್ ತೊಳ್ಕೊಂಡೆ ಬರ್ಬೇಕು ಇಲ್ಲಾಂದ್ರೆ ಅದ್ರಿಂದಾನೂ ರೋಗಗಳು ಬರ್ತಾವ ಇವಾಗ
ಹ್ಮ್ ಅದು ಜಾಸ್ತಿ ಆಗೋತೆ ಇವೊತ್ತಿಲ್ಲ
ಹ್ಮ್ ಅದ ಎಲ್ಲ ಎಲ್ಲದ್ರಲ್ಲೂ ಇದಾವ ಇವಾಗ ಸ್ವಲ್ಪ ಸ್ವಲ್ಪ ಅದಕ್ಕೂ ಔಷಧಿಗಳು ಬೇರೆ ಎಲ್ಲದಕ್ಕೂ ತಗೊಂತಾರೆ ತಲೆನೋವು ಬಂದ್ರು ತಗೊಂತಾರೆ
ಆದ್ರೂ ಔಷಧಿ ಜಾಸ್ತಿ ತಗೋಬಾರ್ದು ಇನ್ನ ಮನೆ ಮದ್ದೆಲ್ಲ ಮಾಡ್ಬೇಕು
ಹ್ಮ್ ಮನೆಯಲ್ಲೇ ಎಲ್ಲಾನ ವಾಸಿ ನಾವೇ ವಾಸಿ ಮಾಡ್ಕೊಕ್ ನೋಡ್ಬೇಕು ಅವಾಗೆಲ್ಲ ಹ್ಮ್ ಆ ಕಾಲದೆಲ್ಲ ಹೆಂಗಂಗ ್ರೆ ಎಲ್ಲ ಏನಾದ್ರು ಹುಷಾರಿಲ್ಲ ಅ್ರ ಔಷಧಿಗಳೇ ತಗೊಂಡಿರ್ಲಿಲ್ಲ ಏಕಂದ್ರೆ ಆಯುರ್ವೇದಿಕಕ್ಕೆ ಮನೆಯಲ್ಲೇ ಮಾಡ್ಕೊಂಡು ಔಷಧಿ ತರ ಮತ್ತೆ ನೋಡ್ರಿ ನೆಗಡಿ ನಗಡ ಇಲ್ಲ ಅ್ರ ಕೆಮ್ಮಂಗಾದ್ರೆ ಹಾಲಲ್ಲಿ ಅಶ್ರಣ ಪುಡಿ ಹಾಕೊಂಡು ಶುಂಠಿ ಟೀ ಅಂತೆಲ್ಲಾ ಮಾಡ್ಕೊಂಡು ಕುಡಿತ
ಕಷಾಯ ಅದೆಲ್ಲಾ ಮಾಡ್ಕೊಡ್ತವಿ
ವಿಷಾಯ ಎಲ್ಲ ಕುಡಿದ್ರು ಆದ್ರೆ ಈಗಿನ ಕಾಲದಲ್ಲಿ ನೋಡ್ರಿ ಒಂದ್ ಸ್ವಲ್ಪ ನೆಗಡೆ ಬಂದ್ರು ಮಾತ್ರೆ ಹಾಕೊಂಡ್ ಬಿಡ್ತಾರೆ ಔಷಿಗಳೆಲ್ಲ ತಗೊಂಡ್ ಬಿಡ್ತಾರೆ
ಇವಾಗಿನ ಕಾಲದಲ್ಲಿ ಅವ್ರಗೆಲ್ಲಾ ಇದ್ರ ಮೇಲೆ ನಂಬಿಕೆನ ಇರಲ್ಲ ಅವ್ರಗ ಬೇಗ ಹುಷಾರಾಗಬಿಡ್ಬೇಕು
ಹ್ ಬೇಗ್ ಬೇಗ ಹುಷಾರಾಗಗ್ಬೇಕು ಅದೇಂಗಂದ್ರೆ ನಿಧಾನಕ್ ಹುಷಾರ್ ಆಗ್ತಾವ ಹೂವು ಆದ್ರೆ ಅದು ನಮ ದೇಹಕ್ಕೆ ಒಳ್ಳೇದು ಬಟ್ಟ ಇದ್ದೆ ಇವಾಗ ಯಾರು ಇವಾಗ ದೇಹಕ್ಕೆ ಯಾರಿಗು ಒಳ್ಳೇದ ಬೇಕಾಗಿಲ್ಲ ಬೇಗ ಬೇಗ ವಾಸಿ ಆಗ್ಬೇಕು ಆ ಮತ್ತೆ ನೋಡ್ರಿ ಇದು ನೆಗಡೆ ಆದಾಗೆಲ್ಲ ಬಿಸಿನೀರಲ್ಲಿ ವಿಕ್ಸ್ ಎಲ್ಲಾ ಹಾಕೊಂಡು ಹವೆ ತಗೊಂತೀವಲ್ಲ
ಹಾ ಅದನ್ನು ಒಳ್ಳೇದು
ಅದು ಒಳ್ಳೇದು ಇವಾಗೆಲ್ಲ ಯಾರ್ು ಮಾಡ್ತಾರೆ ಒ್ ಮಾತ್ರೆ ಹಾಕೊಂಡ್ರೆಬ ಬಿಡ್ರಿ ಅವೆಲ್ಲ ಯ
ಹ ಅವೆಲ್ಲ ಯಾಕ ಕಷ್ಟ ಹೌದು
ಹ ಸ್ವಲ್ಪ ಹುಷಾರಿಲ್ಲ ಅಂತಟ್ಟು ಹ್ಮ್ ಯಾರು ಸಮಯನ ಸಮಯಾನ ಎಲ್ಲ ಇದ್ ಮಾಡಕೆ ನೋಡ್ತಿರ್ತಾರೆ ಆದ್ರೆ ಅವೆಲ್ಲಾ ನಮ್ಮ್ ದೇಹಕ್ಕೆ ಕೆಲ್ಲ ಅಷ್ಟು ಒಳ್ಳೇದಲ್ಲ
ಹ್ಮ್
ಮತ್ತೆ ಇನ್ನ ಏನಂದ್ರ ಬರೀ ಆ ಆಚೆ ಊಟ ಮಾಡ್ತಾರೆ ಇಲ್ಲಿ ಸ್ವಲ್ಪ ಜನ ಹೆಂಗ ಅಂದ್ರೆ ಮಾಡ್ಕೊಳಕ್ ಮನಲಿ ಅಡ್ಗೆ ಮಾಡ್ಕೊಳಕ್ ಕಷ್ಟ ಹಾ ಸಮಯ ಉಳಿಯುತ್ತೆ ಬಿಡಿ ಅಂತ ಆಚೆ ಎಲ್ಲ ತಿಂದು ಅದ್ರಿಂದನೂ ನಮ್ಮ್ ಆರೋಗ್ಯ ಎಲ್ಲಾ ಕೆಟ್ಟ
ಇವಾಗ ಹೊರ್ಗಡೆ ಎಲ್ಲ ಅಂದ್ರೆ ಯಾವ್ ಎಣ್ಣೆ ಯೂಸ್ ಮಾಡಿರ್ತಾರೋ ಏನೋ ಅದನ್ನೇ ಇ ತಿನ್ಕೊಂಡು
ಹ್ಮ ಅದ್ರಿಂದನೂ ನಮ್ ಹುಷಾರ್ ಬರ್ತೀವಿ
ಆಮೇಲೆ ಹೊರ್ಗಡೆ ಪದಾರ್ಥ ಜಾಸ್ತಿ ತಿನ್ನಕ್ ಹೋಗ್ಬಾರ್ದು ಆದಷ್ಟು ಮನೇಲೆೇ ಮಾಡ್ಕೊಂಡು ಕಷ್ಟ ಆಗ್ಲಿ ಮತ್ತೆ ಸಮಯನೂ ಹೋಗುತ್ತೆ ನಮ್ಗ ಒಳ್ಳೇದೇ ಅಲ್ಲಾ ಅದೆಲ್ಲಾ ನಮ ನಾವ್ ಮಾಡಿದ ಫುಡ್ ನಮ್ಗೆ ಒಳ್ಳೇದಂದ್ರೆ ನಾ್ ಮನೆಯಲ್ಲೇ ಮಾಡ್ಕೊಬೇಕು
ಇವಾಗ ನೋಡ್ರಿ ನಮ್ಮ ಆರೋಗ್ಯನ ನಾವ್ ಚೆನ್ನಾಗ್ ನೋಡ್ತಿಿಲ್ಲ ಅಂದ್ರೆ ಬೇರವ್ರ ನೋಡ್ಕೋಳಕ್ ಆಗುತ್ತಾ ನಮ್ಮ ಆರೋಗ್ಯನ್ ನಾವೇ ಚೆನ್ನಾಗ್ ನೋಡ್ಕೋಬೇಕು ಅ ಅದ್ರಲ್ಲೂ ವಿದ್ಯಾರ್ಥಿಗಳ ಇರ್ತಾರಲ್ಲ ಓದವ್ರು ಅವ್ರನು ಚೆನ್ನಾಗ್ ನೋಡ್ಕೋಬೇಕು ಅವ್ರ ಆರೋಗ್ಯನ ಇಲ್ಲಾಂದ್ರೆ ನೋಡ್ರಿ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ. ಪರೀಕ್ಷೆಗಳಿಗೆಲ್ಲ ಓದಕ್ ಆಗುತ್ತ ಪರೀಕ್ಷೆ ಟೈಮ್ಲ್ಲ ಎಲ್ಲ ಬರಕ್ ಆಗುತ್ತ ಅವ್ರಿಗೆ ಆ ಸಮಯದಲ್ಲೆಲ್ಲ ಹ
ಆಗಲ್ಲ ಅದೇ ಅವ್ರ ಬಗ್ಗೆನೆೇ ಅವರು ಯೋಚನೆ ಮಾಡ್ಕೊಂಡು ಎಲ್ಲಾ ಊಟ ತಿಂಡಿ ಅದೆಲ್ಲಾ ಚೆನ್ನಾಗ್ ಮಾಡ್ಬೇಕು ಟೈಮ್ ಟು ಟೈಮ್ ಮಾಡ್ಬೇಕು
ಹ್ಮ್ ಆರೋಗ್ಯ ಬಗ್ಗೆ ಇರ್ಬೇಕು ಅಂದ್ರೆ ಚೆನ್ನಾಗಿರೋ ಊಟ ತಿನ್ಬೇಕು ಚೆನ್ನಾಗ್ ನೀರ್ ಕುಡಿಬೇಕು ಮತ್ತೆ ಹ ಚೆನ್ನಾಗ್ ನಿದ್ದೆ ಮಾಡ್ಬೇಕು ಓ ನೀವೆಲ್ಲ ಇವನ್ನಲ್ಲಾ ಪಾಲಿಸ್ತಿದ್ದೀರಾ
ಹಾ ಪಾಲಿಸ್ತೀನಿ ಅವಾಗವಾಗ
ಹ್ಮ ಇವಾಗೆಲ್ಲ ಎಕ್ಸಾಮ್ ಟೈಮ ಅಲ್ಲಿ ಪರೀಕ್ಷೆ ಟೈಮ ಅ ಎಲ್ಲ ಆಗಲ್ಲ ಒಂದೊಂದ್ ಸರಿ ಮತ್ತೆ ಮಧ್ಯಾಹ್ನ ಇರ್ತವೆ ಊಟ ಮಾಡಕ್ಕೆ ಅವಾಗವಾಗ ತಪ್ಪದ್ರು ಪರವಾಗಿ ಹ ಅವಾಗವಾಗ ತಪ್ಪದ್ರು ಪರವಾಗಿಲ್ಲ ಯಾವಾಗ ಚೆನ್ನಾಗ್ತನ್ಿ ಕರೆಕ್ ಕರೆಕ್ಟ್ ಸಮಯಕ್ಕೆ ತಿನ್್ರ ಚೆನ್ನಾಗಿ್ ನೀರ್ ಕುಡರಿಿ
ಅದೇ ನೀರು ಕುಡಿಬೇಕು ಇವಾಗ ಕಾಲೇಜ್ಗೆ ಹೋದ್ರೆ ಅಲ್ಲಿ ಏನು ಕುಡಿಯದೇ ಇಲ್ಲ ನಾವು ಮತ್ತೆ ಹಾಸ್ಟೆಲ್ಗೆ ಅಥವಾ ಎಲ್ಲಾದ್ೂ ದ ಆದ್ರೆ ಅಷ್ಟೇ ನೀರ್ ಕುಡಿತೀವಿ ಇಲ್ಲ ಅಂದ್ರೆ ಅಲ್ಲೇ ಕಾಲೇಜ ಅಲ್ಲಿ ಏನು ನೀರ್ಲ್ಲ ನೀರ್ ಇರಲ್ಲ ಏನು ಇರಲ್ಲ
ತಗೋ ಬಂದಬಿಡ್ರಿ ನೀರ್ ಕುಡಿಯಕ ಅಂತ ಹ್ಮ್ ನೀರ್ ಕುಡಿತಾ ಇರ್ಬೇಕು ಇವಾಗ ಬೇಸಿಗೆ ಕಾಲ ಬೇರೆ ಅಲ್ವಾ
ಹಾ ದಾಹ ಆಗುತ್ತೆ
ದಾಹ ಆಗುತ್ತೆ ಚೆನ್ನಾಗ್ ನೀರ್ ಕುಡರ್ಬೇಕು ಇವಾಗ ಬೇಸಿಗೆ ಕಾಲದಲ್ಲಿ ಮತ್ತೆ ನಮ್ ದೇಹನ ತಂಪಾಗಿ ಇಡ್ಕೋಬೇಕಲ್ಲ ನಾವು
ಹಾ ಸ್ವಲ್ಪ ಈಗ ಬೇಸಿಗೆಗಾಲದಲ್ಲಿ ಹೆಂಗಂದ್ರೆ ಜಾಸ್ತಿ ತಂಪಾಗಿರತ್ತೆ ಕುಡಿಬೇಕು ತಿನ್ಬೇಕು ಅದನ್ನೆಲ್ಲಾ ಮೈನ್ಟನ್ ಮಾಡ ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ
ಹಾ ಹೇಳಿ ಹಲೋ ಕೇಳಸ್ತಿದ್ಯಾಾ ಹಲೋ ಹಲೋ ಹಾ ಕೇಳಿಸ್ತಿದೆ ಹಾ ಕೇಳಿಸ್ತಿದ್ದೇವೆ
ಅದೇ ಅದೇ ಬೇಸಿಗೆ ಕಾಲದಲ್ಲೆಲ್ಲಾ ಸ್ವಲ್ಪ ಎಣನೀರ್ ಕುಡರಿ ದೇಹಕ್ಕೆಲ್ಲಾ ಒಳ್ಳೇದು ಚೆನ್ನಾಗಿರುತ್ತೆ ತಂಪಾಗಿ ಇರುತ್ತೆ
ಹಾ ದೇಹ ನಮ್ ದೇಹಕ್ಕೂ ಒಳ್ಳೇದು ಮತ್ತೆ ನಮ್ಗೆ ಮುಖದ್ಮೇಲೆ ಏನಾದ್ರು ಇವಾಗ ಹ್ಮ್ ಏನಾದ್ರು ಇದ್ದಿದ್ರು ಎರನೇದು ಇದಿಂದ ವಾಸಿ ಆಗುತ್ತೆ
ಅದೇ ಅದೇ ಅಂಗಡಿಯಲ್ಲಿ ಬರೋ ಜೂ ತಗೊಂಡ್ ಕುಡಿಬೇಡ್ರಿ ಆ ಜ್ಯೂಸಸ್ ಎಲ್ಲ ಅವೆಲ್ಲಾ ಎಷ್ಟೋ ದಿನಗಳಿಂದ ಎಲ್ಲ ಮಾಡಿ ಇರ್ತಾರಲ್ಲಾ ಅಷ್ಟೇನು ಒಳ್ಳೇವಲ್ಲ ಅವೆಲ್ಲ
ಅದೆಲ್ಲ ರಾಸಾಯನಿಕ ಯೂಸ್ ಮಾಡಿ ಏನೇನೋ ಯೂಸ್ ಮಾಡಿ ಮಾಡಿರ್ತಾರೆದು
ಹಾ ಅದೇ ಅದೇ ನಿಂಬೆಹಣ್ಣ್ ಜ್ಯೂಸು ಎಳ್ನೀರು ಇಂತ ಕುೂಡೀರಿ ಬೇಸಿಗೆ ಕಾಲಲ್ಲಿ ತಂಪಾಗಿತ್ತೀರಾ ಯಾವ ಕಾಲದದಲ್ಲಿ ಆದ್ರೂ ನಮ್ಮ ಆರೋಗ್ಯನ ಹ ನಾನೇ ಹ್ಮ ನಾನು ಬೇಸಗೆಗಲ್ಲಲ್ಲಾ ಎಳ್್ಮೀರ್ ಕುಡಿತೀನಿ ನಿಂಬೆಣ್ ಜ್ಯೂಸು ಕುಡಿತೀನಿ ಇವೆಲ್ಲಾ ಫಾಲೋ ಮಾಡ್ತೀನಿ ಅಂದ್ರೆ ಮನೆಯಿಂದ ಬೇರೆ ದೂರ ಇದೀವಲ್ಲಾ ನಮ್ಮ್ ಆರೋಗ್ಯ ನಾವೇ ಚೆನ್ನಾಗ್ ನೋಡ್ಕೋಬೇಕು ಇಲ್ಲಾಂದ್ರೆ ಇಲ್ಲೆಲ್ಲಾ ನೋಡಕ್ ಬರಕ್ ಆಗಲ್ವಲ್ಲ ಅವ್ರರಿಗೆ
ಹಾ ಒಟು
ಹೌದು ನೀವು ನಿಮ್ ಮನೆಯಿಂದ ದೂರ ಇದ್ದೀರಾ ಏನಂದ್ರೆ ಮನೆಯಿಂದನೇ ಬರ್ತೀರಾ ಕಾಲೇಜ್ಿಗೆಲ್ಲ ಹಾ ಅಂತ ಅಂ ಸಮಯದಲ್ಲ ನಮ್ಮ ಆರೋಗ್ಯ ನಾವೇ ನೋಡ್
ನಾವೇ ನೋಡ್ಕೋಬೇಕು
ಹಾ ಚೆನ್ನಾಗ್ ನೋಡ್ಕೊಳ್ಳಿ ಆರೋಗ್ಯವಾಗಿರ್ರಿ ಚೆನ್ನಾಗ್ ಊಟ ಮಾಡಿ
ಹ ಎಲ್ಲಾ ಮಾಡ್ತಿದೀವಿ ಒಂದೊಂದ್ ಟೈಮ್ ಏನೋ ಇವಾಗ ಸಮಯ ಸಿಕ್ಕಿಲ್ಲ ಅಂದ್ರೆ ಒಂದೊಂದ್ ಟೈಮ್ ಊಟ ಮಾಡಲ್ಲ
ಹ ಸರಿ ನಿಮ್ಮ ಆರೋಗ್ಯನ ಚೆನ್ನಾಗ್ ನೋಡ್ಕೊಳ್ಳಿ ಸರಿನಾ ಹ್ಮ್